ಹ್ಮ.
ಹಲೋ. ಹಲೋ.
ಹಲೋ ನಮಸ್ತೆ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೀವೇನ್ ಮಾಡ್ತಿದ್ದೀರಾ.
ನಿ ಊಟ ತಿಂತಾ ಇದ್ದೀನೆ.
ಹ್ಮ ಇವಾಗ ಇಷ್ಟ. ಇಸ್ಟೊಂದ ಲೇಟಾಗಿ
ಹೌದಾ. ನೀನ ತಿಂದ ಹಾ ನಾನ್ ತಿಂದೆ. ಏನ್ ಸಮಾಚಾರ.
ಅಂತ ಏನಿಲ್ಲ. ಏನ್ ಮರ್ತೇ ಬಿಟ್ಟಿದೀರಾ.
ಏನಿಲ್ಲ ಸುಮ್ನೆ ಹಂಗೇ ಇದ್ದೆ. ನೀ ಹ.
ಕಾಲೇಜು ರಜನಾ.
ಹ್ಮ್ ಇವತ್ತು ರಜಾ ಐತಿ ನಿಮ್ದು.
ನಮ್ದು ರಜನೆ ಪರೀಕ್ಷೆಯೆಲ್ಲ ಮುಗ್ದಿತು.
ನಂದು ಎಲ್ಲಾ ಮುಗೀತು ಪರೀಕ್ಷೆ ಇವಾಗ ಉದ್ಯೋಗಕ್ಕೆ ನೋಡ್ತಾ ಇದ್ದೀನಿ
ಹಾ.
ಹುಡಕ್ತಿದೀನಿ ಸಿಕ್ತಿಲ್ಲ. ಹ್ಮ ಅ ಪ್ರಯತ್ನ ಪಡಿ. ಅಷ್ಟೇ. ನೂರ ಐವತ್ತದು ಇತ್ತ. ಹ್ಮ್. ಮತ್ತೆ ಏನ್ ಊಟ ಮಾಡ್ತಿದ್ದೀರಾ. ಏ ಏನಿಲ್ಲ ತಿಂತಾ ಇದ್ದೀನಿ ಚಿತ್ರನ್ನ ನೀವು ತಿಂದ್ರಾ.
ಹಾ ತಿಂಡಿ ತಿಂಡಿ.
ಹ್ಮ್.
ಹ್ಮ ಮತ್ತೆ ಒಂದ್ಸಲ ಊರ್ ಕಡೆ ಬನ್ನಿ.
ಹ್ಮ್ ಬರ್ತೀನಿ. ಹ ನೀವು ಬನ್ನಿ. ನಮ್ಮ್ ಕಡೆ ವಿಶೇಷ ಏನ್ ನಮ್ಮ್ ಮನೇಲಿ ಮನೆ ಅದು ಆಕ್ಚುಲಿ ನಾನು ಹೇಳ್ಬೇಕ ಅನ್ಕೊಂಡೆ.
ಹಾ
ಮುಂದಿನ ವಾರ ನಮ್ಮೂರಲ್ಲಿ ಜಾತ್ರಿ ಇದೆ. ಹ್ಮ ಹ್ಮ ಯಾರ್ ಯಾರ್ ಬರ್ತೀರಾ ತುಂಬಾ ಜೋರ ಹ್ಮ ಜೋರೆ. ಚನ್ನ ಮಾಡ್ತಾರೆ ಎಲ್ಲ ದೇವ್ರ ದೇವ್ರು. ಮತ್ತೆ ದೇವರ್ಗೆ ಅರಂಕಾರ ಚೆನ್ನಾಗ್ ಮಾಡ್ತಾರೆ.
ಹಾ
ಕರಿತಿವಿ ನೀವು ಬನ್ನ್ರಿ ಹಂಗೆ.
ಆಯ್ತು ಬರೋಣ.
ಹ ನಿಮ್ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ವಲ್ಲ.
ಕೇಳಿಸ್ತಿಲ್ವಾ?
ಹ ಇವಾಗ ಕೇಳಿಸ್ತು ಮೊದ್ಲು ಮೊದ್ಲು ನೀಟಾಗಿ ಕೇಳಿಸ್ಲಿಲ್ಲ ಸ್ವಲ್ಪ.
ಹಾ ಇವಾಗ ಸ್ವಲ್ಪ ನೆಟ್ವರ್ಕ್ ಇರ ಕಡೆ ಬನ್ನಿ ಹಲೋ. ಪರೀಕ್ಷೆ ಮುಗ್ದಿದೆಯಾ ಇನ್ನೂ ಇದೆಯಾ ಅಂದೆ.
ಹಾ ಇವಾಗ ಹೇಳಿ.
ಪರೀಕ್ಷೆ ಮುಗೀತಾ ಅಂದೆ.
ಹಾ ಮುಗೀತು. ನಿಮ್ದೆಲ್ಲ ಮುಗೀತಾ?
ನಮ್ದು ಮುಗಿತು.
ಹ್ಮ ಎಷ್ಟ್ ದಿನ ರಜಾ ಇವಾಗ ಇನ್ನು.
ಹಾ
ನೀವೂ
ಹಲೋ
ಮತ್ತೆ ನೀವು ಏನ್ ಮಾಡ್ತಿದ್ದೀರಾ?
ನಾನ ಏನಿಲ್ಲ ಸುಮ್ಮ್ನೆ ಕೂತಿದೆ
ಹೌದಾ
ಹ್ಮ ನೀವು ಬಾಡೇಲ್ಲಾ ತಿಂತಿ ತೀರಾ
ಏನು
ಬಾಡು
ಬಾಡು ಅಂದ್ರೆ
ಮಟನ್ ಚಿಕನ್
ಫುಲ್ಲು ಚಿಕನ್ ತಿನ್ತಿನ್ ಚೆನ್ನಾಗಿ
ಓ ಮಟನ್ ಎಲ್ಲಾ ತಿನ್ನಲ್ವಾ
ಮಟನ್ ತಿನ ಅದು ತಿನ್ಬೇಕ ತಾನೆ ಆಗಲ್ಲ ಅದು ನಂಗೆ ತಿನ್ನಲ್ಲ
ಹಾ ಹಾ
ನೀವು ಚೆನ್ನಾಗ್ ತಿ
ಹ್ಮ ನಾವು ಫುಲ್ ತಿಂತಿರೋದೆೇ
ಹ್ಮ್
ಮತ್ತೆ ನಿಮ್ಮೂರಲ್ಲಿ ಏನಾದ್ರು ಜಾತ್ರೆ ಎಲ್ಲ ಮಾಡ್ತಾರ
ನಮ್ಮೂರಲ್ಲಿ ಈಗ ವರ್ಷಕ್ ಒಂದ್ಸಲ ಮಾಡ್ತಾರೆ ಆದ್ರೆ ಈ ಟೈಮ್ಲ್ಲೆಲ್ಲ ಮಾಡಲ್ಲ
ಹೌದಾ ಬರೋನ ಅನ್ಕೊಂಡೆ ಮತ್ತೆ
ಹೂಂ ಸುಮ್ನೆ ಬನ್ನಿ ಆಯ್ತು
ಮಟನ್ ಚಿಕನ್ ಎಲ್ಲ ಮಾಡ್ತೀರಾ
ಹಾ ನೀವ್ ಬಂದ್ರೆ ಮಾಡ್ತೀವಿ
ಹ್ಮ್ ಆಯ್ತು ಬರೋಣ
ಹ್ಮ್
ಹ್ಮ ಮತ್ತೆ ನೀನು ಸಮಾಚಾರಗಳು
ಏನಿಲ್ಲ
ಹ್ಮ್
ಹ್ಮ ಹ್ಮ ಹಾ ನೀಮ್ಮ ಗೆಳತಿರ್ ಎಲ್ಲಾರ್ನು ಕರ್ಕೊ ಬನ್ನಿ
ಹ್ಮ್ ಕರ್ಕೊ ಬರ್ತೀನ್ಬಿಡ್ರಿ
ಹ ನಮ್ ಕಡೆ ಬರ್ತಿರ್ತೀರಾ
ನಮ ಕಡೆ ಬರ್ತೀವಿ ಬಿಡಿ ನೀವು ಬನ್ರಿ ನೀವು ಏನಾದ್ರೂ ಹೊಲದಲ್ಲಿ ಹಾಕಿದ್ದೀರಾ ವ್ಯವಸಾಯ
ಹಾ ಹೌದು ನಾವು ಭತ್ತ ಬೆಳಿತೀವಿ
ಹೂ
ಮತ್ತೆ ರೇಷ್ಮೆ ಹುಳು ಬೆಳಿತೀವಿ
ನಿಮ್ ಕಡೆ ಟೊಮೊಟೊ ಇಂತವೆಲ್ಲ ಸೌತೆಕಾಯಿ ಇಂತವೆಲ್ಲಾ ಹಾಕಲ್ವಾ.
ಹಾ ಆತರ ಜಾಸ್ತಿ ಆಕಲ್ಲಲ್ಲ ಈ ತರ ಭತ್ತ ಕಬ್ಬು ಹ. ಹಾ ರಾಗಿನೂ ಹಾಕ್ತೀವಿ.
ಹ್ಮ್ ಹ್ಮ್.
ಹಾ.
ನಮ್ ಕಡೆ ಜಾಸ್ತಿ ಟಮೊಟೊ ಟಮೊಟೊ ಹಾಕ್ತರೆ ಸೌತೆ. ಕೈ ಬೀನ್ಸ್.
ಹಾ.
ಇವೇ ಜಾಸ್ತಿ ನಮ್ ಕಡೆ ಇವ ರೇಷ್ಮೆ ಅವೆಲ್ಲ ಬೆಳೆಯಲ್ಲ ನಮ್ ಕಡೆ. ಇವೆ ಜಾಸ್ತಿ ಟಮೊಟೊ. ಟೊಮೊಟೋ ಜಾಸ್ತಿ ನಮ್ ಕಡೆ.
ಹಾ ಹಾ. ರೇಟ್ ಇದ್ದೀಯ ಇವಾಗ.
ಇದೆ ಅನ್ಸುತ್ತೆ ನ ನಾವು ಈ ಸರಿ ಹಾಕಿಲ್ಲ ಮತ್ತೆ ಅತ್ತಿ ಬೆಳೀ. ತಾರೆ.
ಓತಿಯ.
ಹ್ಮ್.
ಹಾ ಹತ್ತಿ ಯಾವ ಸಮಯದಲ್ಲಿ. ಬೆಳೆದು.
ಹತ್ತಿ ಬೇಸಿಗೆ ಕಾಲದಲ್ಲಿ ಬೆಳೆಯೋದು.
ಹಾ.
ಹ್ಮ್.
ಎಷ್ಟ್ ತಿಂಗಳು ಬೇಕದು.
ತಿಂಗಳು ಒಂದು ವರ್ಷ ಬೆಳಿ ಬೆಳಿತಾರ ಅದು.
ಒಂದ ವರ್ಷ ಬೇಕಾ.
ಒಂದ್ ವರ್ಷ ಇಲ್ಲ ಅನ್ಸುತ್ತೆ ಒಂದ್ ಆರ್ ತಿಂಗಳು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅಷ್ಟೊಂದು.
ಹಾ.
ಒಂದ್ ಆರ ತಿಂಗಳು.
ನಂಗೆ ಅದರ ಬಗ್ಗೆ ಗೊತ್ತಿರ್ಲಿಲ್ಲ.
ಹ್ಮ.
ಹ್ಮ.
ಮತ್ತೆ ಇನೇನು ಸಮಾಚಾರ.
ಹಾ ಏನಿಲ್ಲ ನೀವು ರೇಷ್ಮೆ ಬೆಳೆಯಲ್ವಾ.
ನಾವು ರೇಷ್ಮೆ ಬೆಳೆಯಲ್ಲ ನಮ್ ಕಡೆ. ನಮ್ ಕಡೆ ದ್ರಾಕ್ಷಿ ಬೆಳಿ. ತರಾ.
ಇಲ್ಲ ಇಲ್ಲ.
ಹ್ಮ್ ಹ್ಮ.
ಹ್ಮ ನಮ್ ಕಡೆ ಕಬ್ಬು ರಾಗಿ ಭತ್ತ ರೇಷ್ಮೆ ಅಷ್ಟೆ ಹ್ಮ್ ಜೋಳ ಬೆಳಿತೀರಾ
ಜೋಳ ಜೋಳ ಬೆಳಿತವಾ ಹ್ಮ್ ಬೆಳಿತೀವಿ ಬೆಳಿತೀವಿ ಜೋಳ
ಹಾ ಮತ್ತೆ ನೀವೇ ಬೇರೆ ತರ ನಾವೇ ಬೇರೆ ತರ
ಹೌದೌದು ನಮ್ಮ್ ಕಡೆ ಎಲ್ಲ ಬೆಳಿ ಎಲ್ಲ ಹ್ಮ್ ರೇಷ್ಮೆ ಅಂತೆ
ಹಾ
ಮತ್ತೆ ಹೂವು ಹಾಕ್ತಾರೆ ಹೂವು ಹ್ಮ ಚೆಂಡ ರೋಜಾ ಹೂವು ಮತ್ತೆ ಚಾವಂತ ಸಿ
ಆಾ ನಮ ಕಡೆ ಅದೇನು ಇಲ್ಲ ಸುಮ್ನೆ ಮನೆಗ್ ಬೆಷ್ಟ ಬೇಕಷ್ಟ್ ಬೆಳ್ಕತಾರೆ ಹೂಗಳೆಲ್ಲಾ ಅಷ್ಟೇ
ಹೌ
ಹಾ ಮತ್ತೆ ನೀವು ಜಾತ್ರೆ ಅಂದ್ರಲ್ಲ ಹ ಅದೇ ಏನ್ ಜಾತ್ರೆ ಯಾವತರ ಮಾಡ್ತಾರೆ ಅದು
ಅದುೂ ಆ ನ್ನು ದೇವರು ಇರ್ತಾರಲ್ಲ ಚೌಡೇಶ್ವರಮ್ಮ ಮತ್ತೆ ಗಂಗಮ್ಮ ಅಂತ
ಹಾ ಹಾ
ಅವ್ರನ್ನ ತಂದು ದೇವ್ರನ್ನ
ಹಾ
ಅ
ನಿರ್ವಣಗಣಾ
ನಯ ರಾತ್ರಿ ರಾತ್ರಿ ಫುಲ್ಲು ಆಹ ದೇವಿಗೆಲ್ಲಾ ಅಲಂಕಾರ ಮಾಡಿ ಹ್ಮ ನೈಟ್ ಎಲ್ಲಾ ನಮ್ದು ಊರ್ ದೊಡ್ಡದಐತೆ
ಹ
ಹಾ ರಾತ್ರಿಲ್ಲ ಲ್ಲಾ ಮಾಡಡ್ತಾರೆ
ಹಾ
ಮೆರವಣಿಗೆ ಆದ್ಮೇಲೆ ಮತ್ತೆ ದೇವ್ರಗೆ ಅಂತ ಹೇಳ್ಬಿಟ್ಟು ಇದ್ನ್ನ ಹ್ಮ್ ಕೋನಾನ ಬಿಟ್ಟಿರ್ತಾರೆ ಬಲಿ ಕೊಡಕ
ಓ ಕೋಣ ಕಡಿತೀರಾ
ಹ್ಮ್ ಹೌದ
ಹ್ಮ ಈ ಕಣ ಎಲ್ಲ ತಿಂತೀರಾ
ಇಲ್ಲ ಇಲ್ಲ ನಾನ ಅ ತಿನಾಗೆಲ್ಲ
ಹ್ಮ.
ಹ್ಮ್ ಕೋಣನ್ ಬಿಟ್ಟಿರ್ತಾರೆನಿಗೆ ದೀಪ ಸಲ್ಲಿಸಿದಾದ್ಮೇಲೆ ಕೋನಾನ ಹೊಡಿತಾರೆ. ಅದು. ನು ಪಾಪ ಅನ್ಸುತ್ತೆ ಇನ್ನು ಎಲ್ಲಿ ತಿನ್ನೋದು ನಾನು.
ಹೌದಾ ಸರ.
ಹ್ಮ್.
ಓ ಕಾಟೇರ ಸಿನಮಾ ತರಾನ. ಕಾಟೇರ ನೋಡಿದೀರಾ.
ಹಾ ನೋಡಿದ್ದೀನಿ ನೋಡಿದ್ದೀನಿ.
ಹಾ.
ಪಾಪ ಹೆಂಗ ತಿನ್ನಕ್ ಆಗುತ್ತೆ ಹೇಳಿ.
ಹ್ಮ ಹೌದು ಮತ್ತೆ ಚಿಕನ್ ತಿಂತೀರಾ.
ಅದು ಚಿಕ್ಕದು ಅಂತಾನ. ಹ ಅಂದ್ರೆ ಹಸು ನಮ್ಗೆ ಹಾಲು ಕೊಡುತ್ತೆ.
ಹ.
ಅದು ಸಾಕ್ತಿವಲ್ಲ ಪಾಪ ಹಸುಗಳು ನಾವು. ಮನೆಯಲ್ಲಿಟ್ಟು ನಮ್ಗೆ. ಎರಡು ಹಸು ಇದಾವೆ ಹಾಲು ಕೊಡುವ ಹಸುಗಳು.
ಹಾ.
ಹು
ನೀವು ಹಸು ಎಲ್ಲಾ ಸಾಕಿರಿ. ಹಕ್ಕಿದ್ದೀರಾ.
ಹಾ ಸಾಕ್ವಿ ಸಾಕಿದ್ವಿ
ಹಾ.
ಹಾಲ್ ಕೊಡುತ್ತೆ ನಮ್ದ ಎರಡು.
ಹ್ಮ.
ಕರು ಐತೆ
ಹ.
ಹಾ. ಹ್ಮ್ ದಿನಕ್ಕೆ ಒಂದ್ ಹದ್ನಾಲ್ಕ್ ಲೀಟರ್ ಕೊಡ್ತವೆ ಎರಡು.
ಹ್ಮ. ಸರಿ ಸರಿ
ಮತ್ತ ಆರಾಮ್ ಇದೀರಾ.
ಹಾ ಆರಾಮ.
ಹ್ಮ್.
ನಿಮ್ ಕಡೆ ಎಲ್ಲಾ ಆರಾಮ.
ಹ್ಮ್ ಆರಾಮ್ದೀವಿ ನಾವು.
ಹಾ. ಸರಿ ಮತ್ತೆ ಊರ್ ಕಡೆ ಬನ್ನಿ.
ಹ್ಮ್ ಸರಿ ಕರೆ ಕರೆ ಮಾಡ್ತೀರಿ ನಿಮಗೆ. ಹ್ಮ ಸರಿ ಸರಿ ಮಾಡ್ತೀನಿ ನಾನು ಸ್ವಲ್ಪ ಕೆಲ್ಸಿನಲ್ಲಿದೇನಿ ಮತ್ತೆ ಮಾಡ್ತೀನಿ. ಇಡ್ಲ ಹ್ಮ ಸರಿ ಆಯ್ತು.